ಹಲೋ ಹಲೋ ಯಾಕ ಕಟ್ ಕಟ್ಕಳ್ತಂದ ನೋಡ್ಗೆ ನಿಂದು ನನ್ಗ
ನೀ ಮಾತಾಡೋ ನನ್ನ ಚೊರ ಕೇಳಕ
ಹ್ಮ್ ನೈ ಕೇಳ ಕಟ್ಟ ನೋಡು
ಹ್ಮ ಆಗದದಾ
ನೀ ಏನ್ ಮಾಡೋಡಕ ಬ ಎಲ್ಲ ಟೈಮ್ ಮೂಡ್ತಮ್ಮ
ಅಂದ್ರೆ ಇನ್ನೊ ಒಂದ್ ತಿಂಗಳ ಬತ್ಟ್ಕೊಡದು
ಹ್ಞ ಇನ್ನೊಂದು ತಿಂಗಳವಾ ಇನ್ನೊಂದು ಇಪ್ಪತ್ತೈದು ದಿನ ಅನ್ನಚನ್ ರಾಟಿ
ಹ್ಮ್ ನಾನು ನಾವು ಏನ್ರ ಹಾಕ್ಸ್ತೀವಿ ಅವೆ
ಹ್ಮ್ ಹ ಕೆ ಗಕ ಪಕ್ಕ ಬಳ ಕೇಳು ಎಲ್ಲ ಪಕ್ಕ ಬಕ ಬಂದ ಅತ್ತ ಹಾ ಹ ಇದತವ ಈ ಸತ ನೋಡಮ್ ಲೆಕ್ಕ ಮಾಡಡಕಿ ಅಂದ
ಅಂದ್ರವಾಗ ನಿಮ್ ರೊಟಿ ಮಾಡ್ಸೋದು ಕರಿ
ಹ್ಮ್ ರೊಟ್ಟಿ ಮಾಡುದು ಕರ್ಚಿಕಾಯಿ ಆತ ನೋಡ ನನ್ ಎಷ್ಟ ಮಂದಿ ಏಸ್ ಕೊಟ್ರಗೆ
ಕೇರಳದಾಗಿದ್ನಲ್ಲ ಮತ್ತೆ ನೀವೇ ಇದ್ರಿಲ್ಲ
ಓ ತೆ ನೀಲಿದ್ದ
ಅಲ್ಲೇ ಇದ್ಯಾ ಅವಾಗ ಅಂದ್ರು ಗುದ್ರೊಟ್ಟ ಕೊಡಕತ್ರ ಅಂತ
ಅದೇ ಆಕಿ ಬೆನಸಣ್ಣ ಹಬೇಕು ಅಂದಳು ಸೋರಾಮ್ ಸಣ್ಣ ಹಬೇಕಿ
ಹ್ಮ್ ಅಷ್ಟ ಮತ್ತೆ ನನ್ನ ಮಗ ಒಂದರು
ಹೂ
ಮತ್ತ ಎಲ್ಲಾರ ಕೊಟ್ರ
ನೋಡ್ ಲೆಕ್ಕ ಮಾಡ
ಹಾಕ್ಯರ್ಂದ್ರ ರಂಗಂ ಸ ಅವರು ಅವ್ರನ್ ತೊಂದ್ರ ಅಂತ ಅಂದ್ರ
ಹ್ಮ್
ಹ್ಮ್
ಮತ್ತೆ ಕಕ್ಕಿ ಲಕ್ಷ್ಮ ಬಾಯಿ ಅಕ್ಕ ಮಲ್ಲಮ್ಮಕ್ಕ ಎಲ್ಲ ನಿಂಗಮ್ಮಕ್ಕ ಇವ್ರೇ ನಾಲ್ಕು ಮಂದಿ ಆದ್ರು ಅಚ್ಚ ಮನೆಯವರಿ ಇಬ್ಬರುರು ಮತ್ತು ತಿ ಸೂರಮಸಣ ಬನ್ನಸಣ ಎಂಟು ರೆಣಕಾಸಣ ಒಂಬತ್ತು ತ್ತು ಗಂಗಮ್ಮ ಕೊತ್ತು
ಹ್ಮ ಕಂಗಾಮಸಣಾ
ಹ್ಮ್ ಒತ್ತು ಗಂಗ ರಂಗಮ ಬಗ್ ಆನಂದತ ನ
ಹ್ಮ್ ಅದೇ ಆನಂದ ಅಂತಂದ ಬಾ ಹಕ್ಕಿ ಅಂತೆ
ಹ್ಮ್ ಹ್ಮ್
ನೀ ಹೋಗಿದ್ರಿ
ಹ್ಮ್ ಹೋಗದವ ನವು ಹೋಗ ದವ ನವು ಚೇನ್ ಮಾಡಟ್ಟೋಕಿಸನ್
ನೀನ್ ಬಟ್ಟೆ ಮಾಡಿದ್ರ
ಹ್ಮ ಪಾತ್ಲಾ ಮಾಡ್ರಿ ಮನ್ಷ್ಯಗಂದೊಂದು ಹ ಮತ್ತ ಒಂದ್ ದಿವ್ ಮಂದಿ ಸೀರೆ ಉಡ್ಸ ಚಿರತ ಅದೇ ಬನೆ ಸಣ ಒಂದು ಸ್ವರಂ ಸಣ ಒಂದು ರೊಣಕಸಣ ಒಂದು
ಅವದ ಸರು ಸರ
ಹ್ಮ್ ಕೊಜಪುರ ಗಂಗಾಕ ಒಂದು
ಹ್ಮ್ ಹ್ಮ್ ಅವ ಡಚಾರಸ್ಥರ ಆಗಿ ಅದನ್ನರ್ಪಟ್ಟ ಹ್ಮ ಮೆತ್ತ ಗ ಇಟ್ಟಿತ ಆದ್ರ ಇೂರದು ಚೆಂದದ ಆದ್ರೆ ನೋಡದು
ಇಂಕದನವ
ಆದ್ರ ಅದೇ ಒಂದ್ ಆರ ಒಸದ ಇದ್ರರು ಬದ್ತು
ಹ್ಮ್ ಹ್ಮ ಚರಗ ಹೆಂಗ ಚರಗ
ಸರಕ ನ ಕೆಂಪದ್ರಾಗ ಐತೆ ಯಾವ್ರ ನಮ್ ಊಟ
ಹ್ಮ ತರದ ಸರ್ಕಟ್ದೇನ್ ರೇಷ್ಮ ಮ ಗೊತ್ತದ
ಒ ತರಕಟ್ಗತಿ ಹೆಂಗೆ ಕಾಣಸ್ತದ ಆದ್ರ
ಹ್ಮ್ ಹ್ಮ್ ಮಂದ ಎಂಗಮ್ಮೂನು ಪತ್ರಟ್ ಕೊಡಾ ಕೊತ ಸಣಾಗ ಕುಡ ಸೀರಿ ಪರಮತಣವು ಹಂಗಮ್ಮ ಉದ್ರಾಡ್ ಒಬ್ಬರ್ಗೆ ಹೊಡ್ಚಿದ್ರ ನಿ ನೀ ಪರಮಸಣ ಅವಗ ಮತ್ತಿನ ದಾರಿ ಕುಡ
ಚಡ್ರ ನಮ್ಮಷ್ಟ
ಹಾ
ಹೋಗ ಯಾರಾರು ಹೋದ್ರನ ಹೋಗ ಹೋದ
ಹ್ಮ್ ಅವಾಗೇಏನ್ ಅಷ್ಟು ಮಂದಿ ಉಡ್ಸ್ತದಲ್ಲೇವೋ ಒಬ್ರಗಿಬ್ರಗಟೆ
ಇಲ್ಲ ಇಲ್ಲ ಅವಾಗ ಯಾರು ಮಾ ಆಗ್ತಿಲ್ಲ ಈಗೆಲ್ಲರ ಆಗ್ತಗತ್ತಾರ
ನ ಯಾರನು ಮಂತ್ರದಲ್ಲ ಇದು ಶಿರನ ಬಾಳಕ ಮೊತ್ತ ಲೈಗಲ್ಲ ಹ್ಮ್ ಮಾಡ್ ನೋಡ ಅವರು ಮೀನಾಕ್ಷರಗ್ ಇಪ್ಪತ್ತೊಂದು ಆಗಿದ್ವಂಥ
ಬಾಳ್ರ ಅವ್ ಬಾಳ ಮಂದಿ ಆದ್ರ ಅವ್ರು ಅಕ್ತಂಗಿಯರು
ದೇವಾಮಗ ಅಕ್ತಂಗ್ಯರಲ್ಲ ಹಿಂಗೆ ಊರನ್ನೋದು ಅವರು
ಹ್ಮ್ ಇಲ್ಲ ರೀ ಮತ್ತೆ ಇವರು ಮಾತ್ರ ಮಾಡ ಆತರಿ ಮತ್ತ್ ಮಾಡ್ಯಾರ ಅವರು
ಹ್ಮ್ ಹ್ಮ್ ಅವ್ರಗ ಮಾಡದ ಇವ್ರ ಅವ್ರಿಗೆ ಮಾಡದ
ಮಾಡದು
ಅವ್ರರುನ್ ಬರ್ತಿವಂದ್ರನ
ಆ
ಹ್ಮ್ ಬತ್ತಿಂದವ್ನೆ
ಹ್ಮ್
ಈ ಕಡೆ ಇಲ್ಲಿಗೆ ಬಂದು ಅವ
ಹ್ಮ್ ಹ್ಮ್ ಇಲ್ಲಿಗೆ ಬಂದ್ರಂದ್ರ ಮತ್ತ ಮತ್ ಸಂಜೆ ಕಡೆಕ್ ಹೋಗ್ಬಕ್ ಮುಂಜಾಲೆ ಬಂದ್ರಂದ್ರ ಅಲ್ಲ್ ಅವ್ರರು ಬಂದ್ಗಳ ಆ ಕಡೆ ತಯಾರಾಯ ಮತ್ತ ಉಣಚಿ ಮೇಲೆ ನಾವು ಏನಾರ್ ತಗೋಳಗಿದ್ರ ತಗೋಂತಿವ್ ಆ
ಜಾಲೆ ಬಾ ಅಂತಲ್ಲ ಅವ್ ಸಂಜೆ ಕೆಲ್ಸಕ್ಕೆ ಹೋಗೋದಿರ್ತದ
ಹ್ಮ್ ಚೆಂದ ಕಡೆ ಹುನ್ಚಿಗ್ ಹೋಗಿ ಆಕಡೆ ಹದ್ರತ್ದಿಲ್ಲ
ಹ್ಮ್
ಏನನ ತೊಗೊಳ ತೊಗೊಂದ್ ವಾಗರ್ ಇತ್ತು
ಹ್ಮ್ ಅದೇ ಗುಂಡೆವೂರ್ ಮತ್ತ ಅವಾಗೆ
ಹ್ಮ್ ಒಬ್ಬರು ಬಾಳೆಹಣ್ಣು ಹಜರಿಬಲಿ ಅವಿಯನ ಸೋನಪ್ಪಾಪಡಿ ಹತ್ತಿ ಪೊಂದ ಅದು ಉಂಟು ಗಾರಿಗೆ ಗಾರಿಗೆನ ತಿಂದ್ರ ಅಂತಗಂದಿಬ್ರು ಮೂರ್ ಯಾರಾರ ಗಾರಿಗೆ ಸುರ ಸಣ ಬ ತಿಲ ಅಂತ ಲಿಂಗಮ್ಮ ಹಕ್ಕೊಬೇಕ ಆರ್ಗ ಮತ್ತೊಂದಿಬ್ರು ಸೋನಪಾಪಡಿ ತಿಂದಿದ್ರಂತ
ಎಡುಬುದಾ ನಾವು ಗಾರಿಗೆ ಅವು ಡಬ್ಬಿ
ಹ ಅದೇ ಎರಡವರೆ ನೂರು ರೂಪಾಯಿ ಒಂದ ಬಿಏ ಎರಡ್ ಬಿ ತಗೊಂಬಂದಿಲ್ಲಂದ ಸೋರಾಮ್ಸಣ
ಹ್ಮ್
ಮತ್ತ್ ನಿಂಗ ಮಕ್ಕನು ಸಣ್ಣ ಸಣದಂಟ ಅತ್ತವೆಯಣಪ್ಪಕೊಂಡ ಡಬ್ಬಿ ಏನ್
ಬಳ ಮತ್ತ
ಮತ್ತ ಇವ್ರ ಏನ್ ಉಂಡಿ ತುಂದ್ರ ಏನ್ ತುಯಂದ್ರ ಅವ ಎಲ್ಲ
ಕೊಜಾಪುರ ಗಂಗ ಒ ಜಿಲು ಪಿಲ್ತನ ಇದದಂತ
ಹ್ಮ್
ಹಾ ಮತ್ತೊಂದಿಬ್ರು ಒಂದಿಬ್ರು ಅವರು ಬಾಳೆಹಣ್ಣು ವೇರೆ ಬಾಡಂತ ವೃತ್ತಬೋದಿಲ್ಲ
ಮೊನ್ನೆ ನಾವು ಚಿಕ್ಕಿ ಹೋಯ್ದ್ವಿ ಅಲ್ಲ ಚೈತ್ರ ಎಲ್ಲರೂ ಚಂಜಲಿ ಮುಂಜಲಿ ಚಂತನ ತಿಂದಾರ ಮತ್ತ ಹಂಗೆ ಒಂದ್ಸ ಎರಡರ ಮನೆಗ ಕೊಟಾಳಂತ
ಹ್ಮ್ ಆದ್ರೂ ಬಾಳ್ ಮಂದಿ ಹಾಕ್ಸಿದಿಲ್ಲ ಹತ್ತ ಮಂದಿ ಇದ್ರೆನ್ ಎಸಾಗ್ದ ನನ್ಗತ್ತ ಅವರನು
ಅವರು ನಾವೊಂದು ಮಲ್ಲಮ್ಮಕ್ಕ ಲಕ್ಷ್ಮೀಬಾಯಕ್ಕ ಮತ್ತ ದೇವಸಾಯಣ್ಣ ಆಕಿ ಗೀತಾ ಒಬ್ಬಕಿ
ಐ ಮಿ
ಐದ ಮಂದಿ ಇದಾರ
ಹ್ಮ್
ದಿವಸೆ ಮೆ ಬಂದು ಇದ ಕ ಕಿ ಬ ಹಲ್ಲಾವಾ ಅವರು ಯಾರು ಬಂದಾರಲ್ಲ ಅವ್ರು ಹಾಕ್ಸ್ ಬಂತಿದ್ರಂತ ದೇಸಾಯಣ್ಣರೊಬ್ರು ಅವ್ರ ಗೋಡಪ್ಪಣ್ಣ ಇಬ್ರು
ಹ್ಮ್
ಎಂಟೈಮ್ಬ ತಾವೇ ಒಂತೇ ಇರ್ಲು
ಹ್ಮ್
ಹಾ
ಹ್ಮ್ ತಗಿರ್ಬೇಕು ಒಂದ್ ಒಂಬತ್ತ ಆಗಿಯ ಮೇಡ
ಹ ಬೊತ್ತಗ ಏನ್ ಮಾಡಡ ಅನ್ನೋಳಗೆ
ಆಯ್ತ ಹಾಕ್ಸ್ತಾರೆ ಹೌದಾ ಸಂಜೆ ಕಡೆಸಕ ಮುಂಜೇೆಯಲ್ಲಿ ಬಂದ್ರ ಅಂತಲ್ಲ ಒಳ
ಹ್ಮ್ ಚೆಂಜಿ ಕಡಾವ ಮಳ ಮರದಾನ ಮುಂಜಿ ಚೆಂಜಿ ವಂದಿ ಹ
ಹ್ಮ್ ಇಲ್ಲ ಹೋಗ ಬಂದಿದ್ರು ನನ್ ಬುಟ್ಟೆ ನಾನ ಏನ ಇದದ್ದು ನಮ್ದ ನಾವವು ದೇವ್ರರು ಮಾಡೋದ ಒಂದು ನಮ್ದ ಏನ ಇಲ್ಲ ನಾನು ಒಳಗತ್ತೇ ಅವ್ರ ಲೋ ಹಲೋ
ಹಾ ನಿಂದ್ರಾವ ಯತದವು ಹ್ ಹಾ
ನಾ ದೇವ್ರ ಮಾಡಿದೀವಲ್ಲ ಅವಾಗೇ ಎತ್ತು ನೀವ್ ಹೋಗಿದ್ರಿ ನಾವ್ ಒಲ್ಲಿಲ್ಲ
ಹ್ಮ್ ನಿಮ ದೇವ್ರ ಸನ ಇತಾನ ಅವಾಗ
ಹ್ಮ್ ಮನ ತೊಳೆದು ಹೊಲಿ ಹಾಕದು ಅದು ಇದು ಏನೇನ ತಗ್ದಿದ್ದು ಬರ್ಲ ನಾನು ಅವ್ನಿಗೆಖಸಿನ ಹ್ಲು
ಹ್ಮ್ ಹ್ಮ್
ಹ್ಮ್ ನ ದೇವ್ರ ಮಾಡಬೇಕಕ್ಂತ ಹೇಳಿ ಎಲ್ಲಾ ಮಾಡಿದೀನಿ
ಹ್ಮ್ ಅವಾಗ ಒಂದ ದೇವ್ರ ಅವಾಗ ಎಳಮೆಸ್ತಂದ
ಹ್ಮ್
ಹ್ಮ್ ಹ್ಮ್
ಹೊ್ಿನದಲೇ ದೇವ್ರು ಮಾಡ್ತೇನ ನಿಮ್ತ್ ನಮ್ಮ ಮಾಮ ಮಾವಬೋ ಹ್ಮ್
ಬುಟ್ರನಾ
ಗುಟ್ಟಿ ಮತ್ತಂದ ದ್ರ ಚೆಕ್ ಮಾಡಿದ್ರು ಒಂದ್ ಎರಡು ತಿಂಗಳ ಆದ್ಮೇಲೆ
ಅದ ಮರಿ ಆಟ ಕೊಯ್ತಾನವಾ ಹೌದಲ್ಲ ಅವರು ಸುಮ್ಮ್ ಅಡ್ಡೆ ಮಾಡ ರೊಕ್ಕ ಕೊಡಾರ ಇದ್ರಿ ಇ ರಕ ಕಟ್ಟಿದಲ್ಲ ಅವ್ರ ಎ ಮ ಶ ಅವರೆ ಮಾರಾರ
ಹ್ಮ್ರ್ಸ ಕೊಡ್ತೀವಿ ತಂಗಿದೀವಲ್ಲ ಆಯ್ತ
ಹ್ಮ
ಹಾಗಾಗಿ ದೇವ್ರರು ಮಾಡಿಲ್ಲ ಮಾ್ರ ಇಪ್ಪತ್ನಾಕ ಸಾವಿರಕ್ಕೆ ನಡ್ಕ ಮಾರದಂತ ಹ್ಮ ಅದೇರಕ್ಕ ಓ ಹಚೆ ನೀಿಲ್ಲಯತ
ಹಲೋ ಯಕ್ಕ ಹಾ ಯಾಕ
ಹೆಂಗ ರೂಪಾಯ ಹಾಕ ತೋರ್ಸ ಹೆಂಗಿ ಇನ್ನ ಗೊತ್ತಾಗದ ಗೊತ್ತಾಗಲ್ಲಗ್ಯದಾವ ನನ್ಗಂತ್ರ ಯಾಕ ನ ಚೇಂಜ್ ಮಾಡ್ಯವ ನೋಡ್ ಒಂದೊಂದೊಂದಂದ ಮಾಡ್ತಾವ ಡ್ರ ಹಾ ಹಾ ಹ್ಮ್
ಆದ್ರೆ ಊಟ ಆಗಿಲ್ಲ ನಿಮ ದಿನ
ಇಲ್ಲ ಮಾಡ್ಬೇಕು ನ ನಿಮ್ದ
ನಾವು ಮಾಡವಕೇನ ಮಾಡಿಲ್ಲ
ಸಂಜೆ ಕೈತನ
ಐತಿ ಮುಜಲ್ಲ ಮಾಡ್ದ ಐತಿ ಹ್ಮ್
ಹ್ಮ್ ಹ್ಮ್
ಗೇ ರ ಕೊಯ ಬಾನ ಪಸು
ಹ್ಮ್ ಹೋಗಿದ್ ನ ಗುಂಡ್ ಐತಿದಂತ ಮೊಳಕಲ್ತಾನ ನೂರು ಕೆಜಿ ಅದು ಅಕಡೆ ಮ್ಯಾಕ್ ಕೇಳಲಿಲ್ಲ ಅಂದತ್ಕೊಂಡು ಬಾಲ ಪಾರ ಐತಿ ಅಂತ ಬಿಟ್ ಬಮ್ಮ
ಹ್ಮ್ ಸರ್ತಗರಿಗೆ ಆಯ್ತು ಎಡಂದಿ
ಹ್ಮ್ ಅದವ
ಹಾ